ಆಯ್ತು ಕಫಿ
ಕಫಿ ರೆಡಿ ಮಾಡಿದಾ
ಇನ್ನು ನಮ್ಮಅಮ್ಮ ಮಾಡ್ತಾವ್ರ
ನಾನು ಬರ್ಲ್ಲಾ ಕುಡಿಯಕ್ಕೆ
ಬಾ
ಹ ಸರಿ ಇದು ನೀವು ಈಶಾಾಗ ಹೋಗಿದ್ರಲ್ಲಾ ಅಲ್ಲಿ ಯಾವ್ ಟೈಮಿಂಗ್ ಸ ಹೋಗಬೇಕು ಏನು ಚೆನ್ನಾಗಿದೆಯಾ ನೋಡೋಕ್ಕೆ ಅಲ್ಲಿ ವೆದರು ಮ ಮತ್ತುೆ ಟೈಮಿಂಗ್ಸ್ ಏನು ಬಸಸ್ಸ ಎಲ್ಲ ಅವೈಲೆಬಿಲಿಟಿ ಇದೆಯಾ ಅಲ್ಲಿ
ಹ್ಮ ಇದೆ ಇಲ್ಲಿಂದ ಒಂದ ಒನ್ ಅವರ್ ಜರ್ನಿ ದೇವನಹಳ್ಳಗೆ ದೇವ್ನಹಳ್ಳಿಯಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಚಿಕ್ಕಬಳ್ಳಾಪುರ ಸೊ ಚಿಕ್ಕಬಳ್ಳಾಪುರದಿಂದ ಅಲ್ಲಿಗೆ ಟ್ವೆಂಟಿ ಮಿನಿಟ್ಸ್ ಶಾಪ್ ಟ್ವೆಂಟಿ ಮಿನಿಟ್ಸ್ಲ್ಲಿ ಈ ಶಾತ್ರ ಬಿಡ್ತಾರ
ಹಾ ಅಲ್ಲೇನು ಬಸ್ಸಸ್ಸು ಎಲ್ಲ ಅವೈಲಬಿಲಿಟಿ ಇದೆಯಾ ಚಿಕ್ಕಬಳ್ಳಾಪುರದಲ್ಲಿ
ಹ್ಞೂ ಇದೇ ಚಿಕ್ಕಬಳ್ಳಾಪುರದಲ್ಲಿ ಬಸ್ ಇದೆ
ಅಯ್ಯೋ ನಂ ತುಂಬಾ ನೋಡ್ಬೇಕು ಅಂತ ತುಂಬಾ ಆಸೆ ಕನೆ ಈಶಾನ ಈಶಾ ಫೌಂಡೇಶನ್ನ ಏನೋ ಚೆನ್ನಾಗಿದೆ ಲೈಟ್ನಿಂಗ್ಸ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಇತ್ಯಾದೇನೋ ಅದು ಶಿವನ್ ಅವತಾರಗಳನ್ನೆಲ್ಲ ಶೋ ಆಗುತ್ತೆ ಲೈಟ್ನಿಂಗ್ಸ್ ಅಲ್ಲಿ ಏನೋ ಲೈಟ್ನಿಂಗ್ಸ್ ಮಾಡ್ತಾರೆ ಅಂತ ಹೇ ಸಬ್ರೋ
ಹ್ಮ್
ಅದಕ್ಕೆ ಕೇೇಳವೆ ಹೋಗಿದ್ರಾ ನೀವು
ಹ್ಮ್ ಹೋಗಿದ್ವಿ ನೈ ಡೇ ಟೈಮ್ಗಿಂತ ನೈಟ್ ಟೈಮ್ ಹೋಗ್ಬೇಕು ಚೆನ್ನಾಗ್ ಕಾಣಸ
ಹೌದಾ ಏನ್ ಟೈಮಿಂಗ್ಸ್ ಅಲ್ಲಿ ನೈಟ್ ಟೈಮು
ಅದೇ ಸಿಕ್ಸಿಂದ ಟೆನ್ ಅಷ್ಟೇ
ಹೌದಾ ಏನಾದ್ರು ಎಂಟ್ರನ್ಸ್ ಫೀಸು ಅದೆಲ್ಲ ಏನಾದ್ರು ಐತ
ಏನಿಲ್ಲ ಏನ್ ಎಂಟ್ರೆನ್ ಫೀಜ್ ಇಲ್ಲ ಯಾವ ಫೀಜ್ ಇಲ್ಲ ಹೋಗಿ ನೋಡ್ಕೊಂಡ್ ಬಾರ ಹಾ ಅಮ್ಮಾಗ ಬರ್ಬೋದು ಊಟ ಗಿಟ ಮಾಡ್ಕೊಂಡ್
ಅದು ಶಿವನ್ ಮೂೂರ್ತಿ ಅಷ್ಟೇ ಇದೆಯಾ ಅಥವಾ ಅಲ್ಲೇಏನಾದ್ೂ ದೇವಸ್ಥಾನ ಅದು
ಆದ್ರ ಕೆಳಗಡೆ ಅದೇನು ಆವಿನ ದೇವಸ್ಥಾನ ಇದೆ ಚಿಕ್ಕ ಚಿಕ್ಕ ಕಲ್ಲಗಳಿಗೆ
ಹೌದಾ ಏನ್ ಏನ್ ತಗೊಂಡ್ ಹೋಗ್ತಾರೆ ಅಲ್ಲಿ ಪೂಜೆಗೆ ಪೂಜೆ ಸಾಮಾನಿ
ಏನಂದ್ರೆ ಅದೇನು ಆಡ್ತಿ ತಗೊಂಡ ಹೋಗ್ತಾರೆ ಕರ್ಪೂರ
ಹಾ
ಕರ್ಪೂರ ಅದೇನು ಚಿಟ್ಟಲ್ಲಿ ಇಟ್ಟು ತಗೊಂಡ್ ಹೋಗ್ತಾರೆ ಅದ ಏನಂತ ಗೊತ್ತಿಲ್ಲ ನನ್ಗೂ.
ಹೌದಾ
ಹ್ಮ ಅದ್ರಲ್ಲಿ ಇಟ್ಟು ತಗೊಂಡ ಹೋಗಿ ಅಲ್ಲಿ ಹ್ಮ ದೇವಸ್ಥಾನದ ಹತ್ರ ಸಿಗುತ್ತೆ.
ಹ್ಮ್ ಹ್ಮ್ ಹ್ಮ್ ಮತ್ತೆ ತಿನ್ನೋಕ್ಕೆೆ ಅದೆಲ್ಲ ಆದ್ರೆ ಏನಾದ್ರು ಅಷ್ಟ
ಆಚೆ ಇದೆ ಆಚೆ ಆಚೆ ಇಕಿರ್ತಾರೆ ಶಾಪ್ಸ್ ಇದೆ ಆಚೆ.
ಕಾಸ್ಟ್ಲಿ ಇರುತ್ತ ಹಿಂಗ್ ಇರುತ್ತೆ.
ಎ ಪರವಾಗಿಲ್ಲ ನಮ್ ರೇಟಿಗ್ ತಗ್ಗಷ್ಟು ಇರುತ್ತೆ.
ಹ್ಮ ಹೌದ ಮತ್ತೆ ಈ ಕಡೆ ಇದ್ರ ಕಡೆ ಕೈಲಾಸ್ - ಗಿರಿ ಅದ್ ಹೆಂಗ್ ಇದೆ ಹೋಗಿದ್ಯಾ.
ಕೈಲಾಸಗಿರಿ ಹೋಗ್ ನಾನು.
ಹೋಗಿಲ್ಲ ಹೋಗ್ಬೇಕು.
ಹು ಅದೆಲ್ಲಿಗುವ ಅದ್ ಹೆಂಗ್ ಹೋಗೋದಂತಾನೇ ಗೊತ್ತಿಲ್ಲ.
ಹೌದಾ ಅದು ಚೆನ್ನಾಗಿದೆ ಏನೋ ಅಂತ ಇದ್ರು ಅದಿಕ್ಕೆ ಕೇಳ್ದೆ.
ಅದೆಲ್ಲೋ ಅದೆಲ್ಲ ಸರಿಯಾಗ್ ಬರುತ್ ಕೈಲಾಸ್ ಗಿರಿ.
ಈ ಕಡೆ ಎಲ್ಲೋ ನಿಮ್ ಸೈಡ್ ಚಿಂತಾಮಣಿ ಸೈಡ್ ಎಲ್ಲೋ ಬರುತ್ತೆ ಅಂತ ಇದ್ರು. ಅದು ನೋಡಕ್ಕೆ. ಸಕ್ಕತಗಿದೆ ಒಂಥರ ಏನೋ ಗುಹೆ ತರ ಏನೋ ಇದೆ ಅಂತ ಅಂತ ಇದ್ರು. ಅದಿಕ್ಕೆ ಕೇಳ್ದೆ.
ನನ್ಗ ಅದೇನೋ ಗೊತ್ತಿಲ್ಲ ಕೊಟಿ ಲಿಂಗ ಗೊತ್ತಾ.
ಕೋಟಿಲಿಂಗಾನೂ ಹೋಗಿಲ್ಲ ಅಲ್ಲಿಗೆ ಅದು ಚೆನ್ನಾಗಿದ್ಯಾ.
ಅಲ್ಲಿಗ್ ಹೋಗಿದ್ದೀನಿ ಇನ್ನು ಕೋಟಿ ಲಿಂಗಗ್ ಹೋಗಿದ್ದೀನಿ ಕೈಲಾಸಗಿರಿ ಹೋಗಿಲ್ಲ.
ಕೋಟಿ ಲಿಂಗಕ್ಕೆ ಹೋದ್ರೆ ಅಲ್ಲಿ ಯಾವ್ ಯಾವ್ ಪ್ಲೇಸ್ ನೋಡ್ಕೊಂಬರ್ಬೋದು.
ಕೋಟಿಲಿಂಗ ಅಷ್ಟೇ.
ಮತ್ ಯಾವ್ದ ಪ್ಲೇಸಸ್ ಇಲ್ಲ ನಿಯರ್ ಬೈ ಅಲ್ಲಿ.
ಇದೆ ನಂದಿ ಹಿಲ್ಸ್ ಇದೆ.
ಹ್ಮ ಅದು ಚೆನ ಅಲ್ಲಿ ಏನೊ ವೈ ಅಲ್ಲಿ ಯಾವ್ ಬೆಟ್ಟ. ಅವ್ನಿ ಹ್ಮ್ ಹ್ಮ್ ಹ್ಮ್ ಹ್ಮ್
ಟ ಶಿವಗಂಗೆ ಬೆಟ್ಟ ಇದೆ.
ಹಾ ಹಾ ಹಾ ಹಾ ಬೆಟ್ಟ ಏನ್ ಹತ್ಕೊಂಡ್ ಹೋಗ್ಬೇಕಾ ಏನಾದ್ರು ವೈಕಲ್ ಹೋಗೋತರ ಇದ್ಯಾ ಮೇಲ್ಗಡೆ.
ಹಂಗೆ ಬೆಟ್ಟೆ ಬಂದ್ಬಿಟ್ಟು. ಟ್ರಕ್ಕಿಂಗ್.
ಓ ಹೌದಾ ಮೆಟ್ಲ್ ಎಲ್ಲ ಮೆಟ್ಲ ಎಲ್ಲಾ ಇದೆಯ ಅಥವಾ ಏನು. ಗುಡ್ಡ ತರ ಏನಾದ್ರೂ ಇದ್ಯಾ ಹಾ
ಇಳಿವಾಗೇ ಸ್ವಲ್ಪ ನೋಡ್ಕೊಂಡ್ ಇಳಿಬೇಕ್ ಇಲ್ಲ ಅಂದ್ರೆ ಅ ಶಿವ್ನ ದರ್ಶನನೇ. ಮಾಡ್
ಹಾ ಹ ಏನ್ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತಾ.
ಓ ಆ ದಾರಿ ನೋಡಿದ್ಯ ಒಂದ್ಸರಿ ಗೂಗಲ್ಲ್ಲಿ ಸರ್ಚ್ ಮಾಡ್ ನೋಡು ಆ ದಾರಿ ಹೆಂಗೈತೆ ಅಂತ.
ಓ ಮತ್ತೆ ವೈಕಲ್ ಅಲ್ಲಿಗ್ ಹೋಗ್ಬೇಕು ಅಂದ್ರೆ.
ಅಲ್ಲಿಗ್ ಹೋಗ್ಬೇಕು ಅಂದ್ರ ಇದೇನೋ ಊರಐತಪ್ಪ. ತುಮಕೂರು ಹೋಗ್ಬಿಟ್ಟು. ತುಮಕಿರ್ ತುಮಕೂರಿಂದ ಬಸ್ ಅವೈಲಬಲ್ ಇದೆ ಸೊ ಅದ್ ಯಾವ್ದೋ ಒಂದು. ಅಲ್ಲಿ ಅಲ್ಲಿ ಸಿಗುತ್ತೆ ಅಲ್ಲಿಯಿಂದ.
ಎ ನಾವ್
ಬೆಟ್ಟ ಹತ್ತಕ್ಕ ಆಗುತ್ತಾ ಅಲ್ಲಿ ಆ ಟೈಮ್ ಅಲ್ಲಿ
ಆಗುತ್ತೆ ಹೋಗ್ಬೋದು ಹತ್ಬೋದು ಆದ್ರೆ ಇಲ್ಲಿಗ ಅಷ್ಟು ಅತ್ತ ಕಣೆ ಯಾಾಗ ಬಂದಿದ್ದೀವಪ್ಪಾ ಅನ್ಸುತ್ತೆ
ಹ್ಮ್ ಹ್ಮ್ ಅಂದ್ರೆ ಕೆಲವಂದಿಷ್ಟ ಜನ ಏನ ಅಂತಾರೆ ಬೆಟ್ಟ ಹಾಕ್ಬೇಕಾದ್ರೆ ಸುಸ್ತ ಆಗುತ್ತೆ ಕಲ್ಗಳೆಲ್ಲ ಸುಗ್ತಾ ಇರ್ ತವೆೇ ಅದಕ್ಕೋಸ್ಕರ ಬೆಸ್ಟ್ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಟೈಮ್ ಹೋಗೋ್ ಬೆಸ್ಟ್ ಅಂತಿರ್ತಾರಲ್ಲ ಆ ಕಡೆ ಎಲ್ಲಾ
ಹ್ಮ್
ಹ ಅದಕ್ಕೆ ಮಾರ್ನಿಂಗ್ ಟೈಮ್ ಹೋದ್ರೆ ಬೆಸ್ ಅಥವಾ ಈವ್ನಿಂಗ್ ಟೈಮ್ ಬೆಸ್ಾ ಅಂತ ನಂದಿ ಹಳ್ಸಗಂತೂ ಮಾರ್ನಿಂಗ್ ಟೈಮ್ ಅಲ್ಲಿ ಬೆಸ್ಟ್ ಅಲ್ಲ ಹೋಗೋದು
ಮಾರ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮುನು ಚೆನ್ನಾಗ ಇರುತ್ತೆ
ಹಾ ಹಾ ಹಾ ಹಾ
ಚೆನ ನಾನನ್ ಹೋಗ ನಾನನ್ ಹೋಗ್ತೀನಿ ನೆಕ್ಸ್ಟ್ ವೀಕ್ ಸಂಡೆ
ಸಂಡೇನಾ ನೀನ್ ಏನ್ ಬಿಡ ಅವತ್ತು ಶಿವರಾತ್ರಿ ದಿನ ಒಂದ್ ಮಾತ್ು ಕರೆದಿದ್ರೆ ನಾನು ಬಂದ್ಬಿಡೋಳು ಆದಿಯೋಗಿಗೆ
ಸರಿ ಬಾಯ್ ಒೋಗ ಹೋಗೋಣ ನಂದ ದಲ್ಸ ಕರ್ಕೊಂಡ್ ಹೋಗ್ತೀನಿ
ಓ ಇಲ್ಲಿಂತ ಅಲ್ಲಿ ಗಂಟ ಬರೋಷ್ಟಲ್ಲಿ ಸರಿ ಬಿಿಡು ಏನ್ ಮಳೆಗಾಲ ಶುರುವಾಗಿತ್ತ ಚ ನಂದಿ ಇಲ್ಸರಾ
ಹ ಸಂಡೆ ಫ್ರೀ ಇರ್ತ ತಾನೆ ನೀನು ಬಾ ನಾನು ಬರ್ತನ್ ದೇವ್ನಲ್ಲಿಗ್ ಬಾ ನಾನು ದೇವನಹಳ್ಳಗ್ ಬರ್ತೀನಿ
ಹಾಂ
ಹೋಗೋಣ ಇನ್ನು ಕಂಪ್ನಿಯಲ್ಲಿ ಸ್ವಲ್ಪ ಜನ ಹುಡುಗೀರ್ ಬರ್ತಾರೆ
ಶಿವಗಂಗೆ ಹೋಗೋಣ
ಶಿವಗಂಗಗ ಅಮ್ಮ ಸ್ವಾಮಿ ನನಗ ಏನು ಮಾರ್ನಿಂಗ್ ಸ ಮಾಡಿದ್ದೀನಿ ನೀನೇನು ೇರ್ಶಿಪ್ ಮಾಡೋದ್ ಬೇಡ ಅಂತ ಹೇಳ್ಕೊಡ್ತಾ ಇದೆ
ಅಲ್ಲ ಮಾರ್ನಿಂಗ್ ಶಿಫ್ಟ್ ಆದ್ಮೇಲೆ ನಿಮ್ಗೆ ಯಾವ ಶಿಫ್ಟ್ ಇರುತ್ತೆ ನೈಟ್ ಶಿಫ್ಟ್ಾನೇ
ಚಬಟ್ಟು
ಹಓ ಮತ್ತೆ ನೈಟ್ ಚುಟ್ಟಲ್ಲಿ ಆರಾಮ್ಸೆ ಬಂದು ನೀನು ಸಂಡೆ ಹೋಗ್ಬಿಟ್ಟು ಬಂದು ಆರಾಮಾಗಿ ಮಂಡೇ ಮಂಡೇ ಇಿಂದ ಮಾರ್ನಿಂಗ್ ಇನ್ನ ಮಂಡೆ ನೈಟ್ವರೆಗೂ ಆರಾಮ್ಸೆ ರೆಸ್ಟ್ ಮಾಡ್ಬೋದಲ್ಲಾ
ಮಾಡ್ಬೋದ ಮಾಡ್ಬೋದು ನ ನನಗ್ ನಿದ್ದೆನೇ ಬರಲ್ಲ ಫಸ್ಟ್ ಡೇ
ಓ ಪಾಪ ನೀನ್ ಇದ್ದೇನೆೇ ಮಾಡಲ್ಲ ಕಣೆ ಎಏನಿ ಟೈಮ್ ವರ್ಕೇ ಮಾಡ್ತಿರ್ ಿಯ ಪಾಪ ನೀನು ಹೆಂಗ ಅಂದ್ರೆ ಒಂಥರ ಅ ಯಾವವುದೇ ಒಂದ್ ಪ್ರಾಣಿ ನಿದ್ದೆನೇ ಮಾಡಲ್ಲ
ಹ್ಮ ನಾನು ಆತರ ನತ್ಯೆ ಅಂದ್ರನೆ ಏನು ಗೊತ್ತೇ ಇಲ್ಲ ನನಗೆ
ಅದೇ ಅದೇ ಅದೇ ಪಾಪ ಊಟ ತಿಂಡಿ ಬಿಟ್ಬಿಡು ಅಂದ್ರರುನು ಒಂದ್ ಲೆಕ್ಕಕ್ ಬಿಟ್ಬಿಡ್ತಯಾ ಹ ನಿದ್ದೇನ ಸ್ವಲ್ಪ ಅಲ್ಲ ಅದೇ ಆಥರ
ನಾನನ್ ಏನ್ ಗೊತ್ತ ಇವಾಗ ಹೋಗ್ತೀನ ಮನ ಫ್ಟು ಒಂದು ವೀಕ್ ಆಯಿತು ನಾನು ಕಂಟಿನ್ಯೂಸ ಆಿ ಹೋಗಿಬಿಟ್ಟು ಅ ಆಾಕಾರಾರ್ ಹತ್ರ ಮಲಗ್ ಬಿಿಡ್ತೀನಿ ಅದು ಏನಂತ
ಇಷ್ಟೊಂದ ಇದ್ದೇ ಇಂಪಾರ್ಟೆಂಟ್ ಆಗ್ಬಿಟ್ಟೈತಿ ನಿಂಗ ಲೈಫ್ ಅಲ್ಲಿ ತಿನ್ನೋದಕ್ಕಿಂತ
ಸಾ ನನಗೆ ಗೊತ್ತಿಲ್ಲ ಟಫನ್ ಬಿಟ್ಬಿಟ್ಟು ಹೋಗ ಮಲ್ಕೊಂತತ ಇದ್ದನಿ ನಾಕತ್ರ ನಾನ್
ಅದು ತಿನ್ನೋದಕ್ಕಿಂತ ನಿನ್ಗೆ ನಿದ್ದೆ ಅಷ್ಟು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಯಾರಿಗಾದ್ರು ಯಾರಿಗಾದ್ರೂ ಬೇರೆೆಯವ್ರಿಗೆ ಕೇಳಿದ್ರೆ ಫಸ್ಟ್ ಅಷ್ಟು ಹೊಟ್ಟೆಗೆ ಹಾಕಳಣ ಆಮೇಲೆ ನಿದ್ದೆ ತಾನಾಗೇ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ ನೀನ್ ಹಂಗಲ್ಲ ಉಪವಾಸ ಹೊಟ್ಟೆ ಉಪವಾಸ ಆದ್ರೂ ಹಿಡಿತಿಯಾ ನಿದ್ದೆ ಮಾತ್ರ ತಪ್ಸಲ್ಲ ಅಲ್ಲ
ಇಲ್ಲಪ್ಪಾ ನಿದ್ದೆ ಅಂದ್ರೆ ನನ್ಗ ಅದೊಂತರ
ಯಾರನ್ನಾದ್ರು ಕೇಳಿದ್ರೆ ಒಟ್ಟೆಗೆ ಮಾತ್ರ ಮೋಸ ಮಾಡಲ್ಲಪ್ಪಾ ನಾನು ಅಂತಾರೆ ನೀನು ಹೊಟ್ಟೆ ಮೋಸ ಮಾಡ್ಬಿಟ್ಟು ಕಣ್ಣು ತುಂಬ ನಿದ್ದೆ ಮಾಡ್ತಿಯಾಲ್ಲ ಹ ಹಾ ಅಮ್ಮ ನಿನ್ ಪಾದನ ಜೆರಾಕ್ಸ ಕೊಡ್ಬೇಕು ಜೆರಾಕ್ ತಗೊಂಡು ಒಂದ್ ಯಾವ್ದದೋ ಒಂದ್ ಮೂರಲಿ ಹಾಕಿ ಪೂಜೆ ಮಾಡ್ಬೇಕು
ಬೇಡಪ್ಪಾ
ಅದಕ್ಕೆ ಹಂಗ ಹಂಗ್ ಕೋಳಿ ತರ ಆಗ್ತಿದ್ಯಾ
ಅದು ಒಂದ್ ಮಕ ಶಾರದಕ್ಂತ
ಹ್ಮ
ಹಾ ಎರಡ್ ದಿನದಿಂದ ಜೊತೆಯಲ್ಲೇ ಬರ್ತವಳೆ
ಹಾ ಯಾಕ ನಿಮ್ ಜೊತೆಗ
ಹ ಓ ಜೊತಲ್ಲೇ ಬಂದ್ಲು ಮೊ ನಿನ್ನೆ ಇದಕೊಂಡು ಮಾತಾಡ್ಕೊಂಡ ಬದ್ಲು ನನ್ ಸೈಲೆಂಟ್ ಆಗಿ ಹೂ ಕಕ ಹಂಗಂತ ಹಂಗ ಅನ್ಕೊಂಡ್ ಬಂದ್ ಹೋದ್ವಾ ಅಲ್ಲಿಗೆ ಶಾಫಲೋರ್ ಹತ್ರ ಹೋಗಿದ ತಕ್ಷಣ ಕ್ಯಾಂಟಿ ಕಂಟೀನ್ ಬಾ ನನ್ ಜೊತೆ ಅಂತ ಅಂದ್ಲು ಇಲ್ಲವಾ ನನ್ ನನ್ ಕ್ಯಾಂಟೀನ್ಗ ಹೋಗಲ್ಲ ನಾನ ಅಕ್ಕ ಹತ್ರ ಹೋಗ್ತೀನಿ ಎಂತ ಅನ್ನಪ್ಪ ಅಷ್ಟೇನೇನು ಮಾತಾಡಿಲ್ಲ ಎಷ್ಟ್ ದುಬಾರಿನ
ಹ್ಮ
ಬೆಳಗ್ಗೆ ಜೊತೆ ಬಂದ್ಲು
ಹ್ಮ್
ನಾನ್ ರೋಡಲ್ಲಿ ಹೋದ್ರೆ ಅವ್ಳು ಇದ್ರ ಮೇಲೆ ಹೋದ್ಲು ಆ ಸೈಡ್ ಒಂದು ಜ ಜಾಗ ಇದೆಲ್ಲಾ
ಹಾ ಹಾ ಅದು ಇದು ಏನೂ ಅಂತಾರಲ್ಲ ಪಾದಚಾರಿ ರಸ್ತೆ
ಹಾ
ಹಾ ಅದೇನೋ ಒಂದ್ ರಸ್ತೆ ಹೂ
ಅಲ್ ಅದ್ರ ಮೇಲೆ ಹೋದ್ಲು ಸರಿ ಹೋದ್ರೆ ನೀನೇ ಹದ್ಲು ಹೋಗುವ ಅಂತಂಗೊಂಡ್ ನ ಆಕರ್ ಹ ಮಲ್ಕೊಂಡ್ಬಿಟ್ಟೆ
ಅಲ್ಲ ಏನಕ್ಕೆ ಆವಕ್ಕ ಸಿಟ್ ಮಾಡ್ಕೊಂಡಿರೋದು
ಲೈಕ್ ಕ್ಯಾಂಟೀನ್ಗೆ ಬರಲ್ಲ ಅಂತ ಹೇಳಿದಕ್ಕೆ
ಓ ಇವತ್ತು ಆ ಈ ಹಾ ಹಾ ಹಾ
ಇರ್ಲಿ ಬಾ ಪರವಾಗಿಲ್ಲ ಬಾ ನನ್ ಜೊತೆ ಬಾ ಅಂತಂದ ಮೂರ್ ಸರಿ ಕರದ್ಲು ನಾನ್ ಅಕ್ಕ ಇಲ್ಲ ನೀಂಗ ಹೋದ್ರೆ ಹೋಗಿ ಇಲ್ಲಾಂದ್ರೆ ಇಲ್ಲ ಇಲ್ಲೇ ಇರುವಂತಂದೆ ಅಷ್ಟೇ
ಹೋಗ್ಲಿ ಹೋಗ್ಲಿ ಬಿಟ್ಟಾಕು ಯಾಕ ತಲೆ ಕೆಡ್ಸ್ಕೊತೀಯಾ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಲ್ಲಾ ನಿಮ್ಮ ಮನೆ ಹತ್ರ ತಾನೆ ಅವ್ರ ಮನೆ ಬರ್ಬೇಕಾದ್ರೆ ಅಮೃತ ಬರ್ತಿದ್ಯಾ ಒಂದ್ ಮಾತು ಕರ್ಕೊಂಡ್ಗ ನಿ ಅಂತ ಕೇಳಲ್ಲ ಏನಿಲ್ಲ ನಾನು ನಿನ್ ಜೊತೆ ಮಾತಾಡ್ತಾ ಇದ್ದೆ ಆ ನಂಗೆ ಹೆವಿ ಕೋಪ ಬರುತ್ತೆ ಕಣೆ ಅದ ಯಾಕೋ ಏನೋ ಗೊತ್ತಿಲ್ಲ ಮಾಡ್ಕೊಂಡ್ರೆ ಮಾಡ್ಕೊಂತಲೇ ಬಿಡು ಅಂತ ನಾನು ಏನು ಅಣ್ಣಕ್ಕೆ ಹೋಗಲ್ಲ ಸುಮ್ಮನೆೇ ಹಕ್ತೀನಿ ಸುಮ್ಮ್ನೆ ಇರ್ತೀನಿ ಮಾಡ್ಕೊಂಡ್ರೆ ಮಾಡ್ಕೊಳ್ಳಳಿ ಬಿಡು ಅಂತಂದ್ಬಿಟ್ಟು
ಅದಕ್ಕೇನಪ್ಪಾ ನಾನ್ ಯಾರ ಏನಾದ್ರು ಮಾಡ್ಕೊಳ್ ಹ ಹೋಗ್ಬಿಟ್ಟ ಫಸ್ಟ್ಲ್ ಆಕ ಹತ್ರ ಆಕ ಹತ್ರಕ್ ಹೋದ್ರೆ ಸಾಕ ಅನ್ನಿಸ್ತ ನನ್ ಕ್ಯಾಬ್ ಇಲ್ದು
ಏ ಹೌದಾ
ಹ್ಮ್
ಯಾರ ನಿ ಫ್ರೆಂಡ್ಸ್ ಯಾರು ಇರಲ್ವೇನೋ ನಿನ್ ಜೊತೆಗೆ
ಈ ಇರ್ತಾರ ಅವ್ರು ಕ್ಯಾಂಟೀನ್ಗೆ ಹೋಗಿ ಬರ್ತಾರ ನಾನ್ ಮಲ್ಕೊಂಡ್ರ್ತೇನಲ್ಲ ಆಕರ ಹತ್ರ ಬಂದ ಎಬ್ಬರ್ಸ್ಕೊಂಡ್ ಹೋಗ್ತಾರೆ
ಓಹ ಎಬ್ಸಕ್ ಬೇರೆ ಒಬ್ಬರು ಇದಾರೇನು ನಿನ್ಗೆ ಇಲ್ಲಾಂದ್ರೆ ನಿದ್ದೆ ಹೋಗಿ ಸೋಂಬೇರಿ ತರ ಅದೇನು ಅಂತಾರಲ್ಲ ಆ ಏನಪ್ಪಾ ಯಾವ್ದು ಚಿಂತೆ ಇಲ್ದಿರೋ ನ ಎಮ್ಮೆ ನ ಸಂತೆಯಲ್ಲಿ ಮಲ್ಗಿಸಿದ್ರು ಕೂಡ ಅದ್ ನಿದ್ದೆ ಮಾಡಿ ಮಾಡ್ತಿರುತ್ತಂತೆ ಆ ತರ ನೀನ್ನ್ ಪಂಚ್ ಬಿಟ್ಟು ಬಿ ಕೆಲ್ಸ ಬಿಟ್ಟ ಕೆಸ ಹೋದ್ರೆೋಯ್ತ ಸರಿ ಈ ಪಸ್ಟ್ ನಿದ್ದೆ ಮಾಡೋಣ ಹೆಲ್ತ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಿದ್ದೆ ಮಾಡ್ಕೊಂಡ್ ಲ ಆಕಾರಲ್ಲತ್ತೇ ನಮ್ಮ ಇದು ಇದೋಗ್ ಬಿಡ್ತೀಯ ಬಿಡು ನೀನು ದಿನಾಪೂರ್ತಿ ಇದ್ದಹೋಗ ಅಂದ್ರೂ ದಿನಾಪೂರ್ತಿ ಇದ್ದ ಹೋಗತಿಯಾ
ಅಷ್ಟ ನಿದ್ದೇ ಇಂಪಾರ್ಟೆಂಟ್ ಆಮೇಲೆ ನನಗ್ ಹೋಟ್ಟೆಗಿಟ್ಟಿಲ್ಲ
ಓಹ ನಿಮ್ಮ ಅಮ್ಮನ ಹತ್ರ ಹೇಳಂಗ ಹೋಗಿ ನೋಡೋಣ ಅಮ್ಮಾ ಇರಮ್ಮ ಫಸ್ಟ್ ನಂಗ ನಿದ್ದೆ ಇಂಪಾರ್ಟೆಟ್ ಬೆಳಗ್ಗೆ ಎಬಸಬೇಡಮ್ಮ ಅಂತೇಳ ಮಾರ್ನಿಂಗ್ ಶಿಫ್ಟ ಅಲ್ಲಿ
ಆದ್ರೆ ಏನ್ ಮಾಡಕ್ ಆಗಲ್ಲ ಅಲ್ಲಾರಾಮ ಅನೂ ಒಂದು ಆಪ್ಷನ್ ಎಬರ್ಸುತ್ತೆ
ಓಹ ಇಟ್ಟ ಇಡ್ಬೇಡ ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಗ್ ಬಿಡು ಸರಿ ಹೋಗುತ್ತೆ ಎಲ್ಲಾನು
ಹು
ಸರಿಯಮ್ಮ ರೆಡಿ ಆಯ್ತಾ ಟೀ
ಹ್ಮ್ ಆಯ್ತಮ್ಮ
ಸರಿಯಮ್ಮ ಕುಡ್ಬಿಟ್ಟು ರೆಸ್ಟ್ ಮಾಡು ಮಾರ್ನಿಂಗ್ ಮುಗಸ್ಕೊ ಬಂದಿರ್ತತೆ ಏನಾದ್ರು ಸ್ವಲ್ಪ ತಿನ್ನು ಹೊಟ್ಟೆಗೆ ನೋಡು ಸಣ್ಣಗೆ ಕೋಳಿತರ ಇನ್ನ ಇಲ್ಲ ಅಕ್ಕಿ ಕಾಳ ತಿನ್ನು ಡೈಲಿ ಕೋಳಿತರಾ
ಹ್ಮ ಸರಿ ತಿಂದು ಮಲ್ಕೊತೀನಿ
ಹ ಸರಿ ಅಕ್ಕಿ ಕಾಳ ಏನ್ ತಿನ್ಬೇಡ ರೈಸೇ ಊಟ ಮಾಡು ಸ್ವಲ್ಪಾ
ಹ್ಮ್
ಸರಿ ಸರಿ ಬಾಯ್
ಹೂ ಬಾ ಹಲೋ